ಹಾ
ಏನ್ ಮಾಡ್ತಿದೀಯಾ?
ಏನು ಇಲ್ಲ? ಚಾ ಕೂಡ್ಲಿತೀನಿ.
ಚಾ ಕುಡಿಯಾಕತ್ತಿ.
ಹಾ ನೀನು?
ನಾನ ಏನಿಲ್ಲ ಸುಮ್ನೆ ಕೂತಿದ್ದೆ. ಟೀ ಜಾಸ್ತಿ ಕುಡಿಬಾರ್ದು?
ಏಕಾ?
ಯಾಕಂತಂದ್ರೆ ಜಾಸ್ತಿ ಹಸುವು ಆಗಲ್ಲ ಮತ್ತೆ ನಿದ್ದೆನೂ ಬರಲ್ಲ ಯಾಕೆ ನಿಂಗ ಗೊತ್ತಿಲ್ವಾ?
ಎಲ್ಲ ಗೊತ್ತಲ್ಲ ನೋಡಣಂಗ.
ಜಾಸ್ತಿ ಕುಡಿಬಾರ್ದು.
ಹೂ
ಹೂ ಮತ್ತೆ?
ಮತ್ತೇನ ಇಲ್ಲ ನೋಡ್ ಸುಮ್ಮ ಕುಂತೀನಿ.
ಹೌದಾ?
ಹಾ
ಹೂ ಎಕ್ಸಾಮ್ಸ್ ಹೆಂಗ ಆಯ್ತ?
ಯಾವುದ ಎಕ್ಸಾಮ್?
ಎಕ್ಸಾಮ್ ಇತ್ತಲಾ ನಿನ್ನೆ?
ಇದ್ದಿಲ್ಲ ನಂದ ಎಕ್ಸಾಮು.
ಹೌದಾ?
ಹಾ ನಿಂದ ಟೇಸ್ಟ್ ಅದು ಇದ್ದು ಅಲ್ಲ?